ಎ ಸಿದ್ದು ಮಾತಾಡದ ಹ ಆರಾಮನ್
ಹಾ ಹನ ಆರಾಮ ನೀ್
ಹ್ಮ್ ನಾವ್ ಆರಾಮೇನೆ ಎಲ್ಲೇ ದೀಪಾ
ಹ ಇದು ಸುರ್ಪೂರ
ಸರ್ಪೂರ ಏನ್ ಹಡದಾವ.
ಹಾ ಅಣ್ಣಾ ಇದೆ. ಶಾಲಜಿದ್ದೆ
ಕಾಲೇಜ್ ಹಾಸ್ಟೆಲ್ದಾಗದೇನ.
ಹಾ ಅಣ್ಣಾ ಹಾಸ್ಟೆಲ್ ಒಳ್ಗಅದಿನಿ ನೀವು.
ಹ್ಮ ನಾವು ಸ್ವಲ್ಪ ಊರಾಗ ಅದಿವಿ ಎಕ್ಸಾಮ್ ಬಂದು ಅಟೆಂಡ್ ಮಾಡಿ ಹೋದ್ರ ಆಯತಂತ ಮಾಡಿದ್ದವ.
ಹೌದಣ್ಣ.
ಹ್ಮ್ ಅಂತದಾರಗ ಸ್ವಪ್ ಬಿತ್ತವ ನಡದಾವಲ್ಲ.
ಹಾ ಅಣ್ಣಾ
ನಾ ಹಂಗಾಗಿ ಸ್ವಪ ಮನ್ನೆ ಒಡ್ಡೊ ಒಡದಿತ್ತ್ ಮಳೆ ಬಂದೇಟಿಗೆ.
ಮಳೆ ಬಾಳ ಆಗದ ಹಂಗಂದ್ರ.
ಎ ಏ್ಯವ ಗಣೇಟ್ಟ್ ಆಗೀತೆ ಪಾ
ಹಾ ಅಣ್ಣ ಏನ ರೋಡ್ ಎಲ್ಲ ಬ್ಲಾಕ್ ಆಗಿತ್ ಅಂತ ನ್ಯೂಸ್ ನೋಡಿದ್ದೀವಿ
ಹಾ ಹೌದ ಇದ ಕೆಂಬಾಯಿ ಹುಣಸಿ ರೋಡ್.
ಹಾ ಹಳ್ಳ ಅದ ಅಣ್ಣ ನಿಮ್ಮ್ ಊರಾಗ್.
ಯೋ ಹು ಆಯ್ತಾ ಹಾ ಹಾ ಹಾ ಅದು ಅದು ಹೆಂಗ ಆಗಿದೆ ಗೊತ್ತಾ? ಹುಣಸಿಗೆ ಕೆಂಬಾಯಿ ಗೆ ಹೋಗ ರೋಡ
ಹಾ
ಅದು ಹೋಗೋದಾರಿ ಮೊದ್ಲು ಮೊದ್ಲ ನೀರ್ ಬರತ್ತಿದ್ದ್ವಿ ಹಂಗಾಗಿ ಸಪ ಇಂಪ್ರೂವ್ ಮಾಡಿದರೈತ ಅಂತ ತಕಸಿದ್ರ ಅದ್ ಕಟ್ಟ ಕುಂತಳ ಹಂಗೆ ಸ್ವಲ್ಪ ಕಡ್ಯಾಕ್ ಮಣ್ಣಿನ ರೋಡ್ ಮಾಡಿದ್ರ ಅದು ಫುಲ್ ಆಗಿ ಅದು ಇದೆಲ್ಲಾಓಡ್ಕೊಂಡ್ ಹೋಗ್ಬಿಟೈತಿ.
ಅದ ನಿಮ್ ಊರ ಒಳ ಬರತ್ತ ಆ ರೋಡ್ ಒಳಗ್ ಹಳ್ಳ ಅದ.
ಹ ಹುಣಸಿ ಮೇನ್ ರೋಡಿಗೆ ಬಂದ ಅದ ಒಳಗ ಇನ್ನಂದ್ ಐತ್ ಬಿಡ್ ಶಾರ್ಟ ಕಟ್.
ಹಾ
ಇದು ಹುಣಸೆಗಿದ್ದ ಇದ್ದ ಕೆಂಬಾಯಿ ರೋಡ್ ಮೇನ್ ರೋಡ್ ಬರುತ್ತಲ್ಲ. ಹಾ ಹೈವೇ ಹಂಗ ಅದೇ ಹಾಕರ ಒಳಗ್ ಶಾರ್ಟ್ ಕಟ್ ಐತ್ ಬಿಡಿ ಇನ್ನೊಂದ್
ಹೈವೇ ಒಳಗೆ ಆಗೆತೆ ಅಣ್ಣಾ ಮೈನ್ ರೋಡ್ಗೆ.
ಹ ಮೇನ್ ರೋಡಿಗೆ ಆಗದ. ಅದು ಹಂಗ ಆಗ ಸಲ ಹ ಹಂಗ ಆಗ ಸಲುವಾಗೆ. ಸಪ್ಪ ಬ್ರಿಡ್ಜ್ ಕಟ್ಟಿ ದೊಡ್ದ ಮಾಡಿದ್ರಐತಂತ ಮಾಡಿದ್ರ. ಹಂಗಾಗಿ ಏನ್ ಫಂಡ್ ಅಲ್ಲೇ ಆಯ್ತಾ ಏನಾಯ್ತು ಗೊತ್ತಲಿಲ್ಲ ಮಾಡದಾಗಗಿಲ್ಲ ಈಗ ಮನ್ನೆ ಮನ್ನೆ ಆ ಮನ್ನೆ ಮನ್ನೆ ಸ್ಟಾರ್ಟ್ ಮಾಡಿದ್ರ ಅದ್ರನ ಕಟ್ಬೇಕಂತ.
ಹಾ
ಹ್ಮ ಅದ ಮುಚ್ಚಿದ್ರ ಆ ಮೇನ್ ರೋಡ್ ಮುಚ್ಚಿ ಹಿಂಗ್ ಅಡ್ಡ ಒಂದ ಮಣ್ಣ ಹಾಕಿ ಹೋಗಕ್ ಬರಕ್ ಒಂದ್ ರೋಡ್ ಮಾಡಿದ ಯಲ್ಲಾ. ಮಣ್ಣಿನ ರೋಡ್ ಎಲ್ಲ ಒಡ್ಕೊಂಡೋಗ ಬಿಟ್ಟಿತ್ತ್.
ಹೌದಾ
ಹ್ಮ್ ಈಗ ಒಳ್ಳೆ ಮತ್ತೆ ಯಾಡ ಪಂಪ್ ಹಾಕಿ ಅದ ಏನ ಪೈಪ್ ಬರ್ತಲ್ಲ. ದೊಡ್ಡವ ಹ್ಮ ಅವ ಕೆಳಗಡೆ ಹಾಕಿ ಮ್ಯಾಗ ಮಣ್ಣ ಹಾಕಿ ಈ ಸ್ವಪ್ ತಿರಿಗಾಡಂಗ ಒಳ್ಳ ಮಾಡ್ಯಾರ.
ಹ್ಮ್ ಆದ್ರೂ ಅಷ್ಟೊಂದು ದದುರಸ್ತಿ ಇರ್ಲಕ್ಕೆಲ್ಲ ಅಣ್ಣಾ.
ಎ ಇಲ್ಲ ಸುಮ್ಮನ ಎಮರ್ಜೆನ್ಸಿ ಅದ.
ಸುಮ್ಮ ಬಸ್ಗಳುವ ಎಲ್ಲಾ ಹೋಗಂಗ.
ಹ್ಮ್ ಆಮೇ ಒಳ್ಳೆ ಹ್ಮ್. ನಿಮ್ ಕಡೆ ಹಂಗದೆ ಮಳಿ.
ನಮ್ಗೂ ಅದೇ ಮಳೆ ಅಣ್ಣ ಆಗಿದ್ದ ಆದ್ರೆ ಈ ಸರಿ ಏನ ಆಗಿಲ್ಲ.
ಹಾ ಎಷ್ಟ್ ಎರಡ್ ತಾಸ ಕಂಟಿನ್ಯೂ ಹೊಡ್ದ್ ಕುಟ್ಟದ ಇಲ್ಲಿ ಒಜ್ಜ ಇವಿ
ಹಣ್ಣ ನಾವು ಅಲೆಲ್ಲ ಬಿತ್ತವಣ್ಣ
ಹ್ಮ
ಈ ತರ ಮಳೆ ಹಾಗಗ್ಯಾರ ನಾಡ್ರ ಈ ತರ ಹಳ್ಳಪ್ಪಣದ ಏನ್ ಆಗೆಲ್ಲ
ಹ್ಮ್ ಹ್ಮ್
ಹ್ಮ್ ಇನ್ಕ್ಕೆ ಅ್ಯ ವಸ್ತರಲ್ಲಣ್ಣ
ಹ ಗ ಗದ್ದ್ಯಾ ನಿಮ್ದು
ಹಾ ಅಣ್ಣ ಗಧೀ ನಮ್ದನೆ
ನಿಮ್ ಗದ್ದ್ ಹ ಗದ್ದೆ ಅಂದ್ರೆ ಏನ ಆಗಲ್ಲ ಬಿರ್ಸುತ್ತ ಒಟ್ಟು ನಮ್ಮ ಕ್ಣಿನ ಒಡ್ಡ ಪ ಇವಿ ವಜ್ಜ ಹಿಡಿತ ಅ್ರ ಯಕಡೆ ಹೊಡಿತಾವ ಯಕಡ ಇಲ್ಲ ಒಡ್ಡ
ಈ ಮೊನ್ನೆ ಮತ್ತೆ ಹೊಲ್ದ ಕೆಲ್ಸ ಇ್ರ ಅದೇ ಮಾಡಕತ್ತ ಅಣ
ಹಾ ಒಡ್ ಹೊಡದತ್ತಲ್ಲಾ ಮಣ್ಣ ಹಾಕತಿವಿ ಲೇಬರ್ ಇಡ್ದ ನಿನ್ ಹೆಂಗೇಜ್ ಇಡತರಿ ಟ್ಯಾಕ್ಟ್ರಿ
ಒಡೇರ್ಷತಾನ
ಹ ಆ ಮಣ್ಣ ಹಾಕ್ಸಿವಿ ಇನ್ನ ಕಟ್ಕೋಬೇಕಲ್ಲ
ಹ್ಮ ಹ್ಮ
ಕಟ್ಕೊಂಡತಿ ಇವತ್ತು ಇವತ್ತು ಅಮ್ಮಾಯಸೆ ಎಲ್ಲ ಇವ ಹ್ಮ್ ಇವತ್ತ ಕಟ್ಟಕ್ ಬಂದಿಲ್ಲ ಅವ್ರೀ ಅಮ್ಮಾಶದಪ್ಪ ನಾಳೆ ನಮ್ಮ ಊರ ವಾರ ಹಾಡ್ದಾರಲ್ಲಾ
ಹಾ ಹಾ
ವಾರ ಮುಗೀತ
ಹೌದಣಾ
ಹ್ಮ್ ಆರಾಮ ಆಗ್ತವ ನಾಳೆಗ ಒಂದನ ಕೆಲ್ಸಕ್ಕೆ ಕಡೆಯಲ್ಲಿ ಹೋಗಲ್ಲ
ಹ
ಹ್ಮ್ ನಾಡ್ದೇನೈಐತೆ ಬುಧವಾರಲಲ್ಲ ಕಬೇಕು ಹದಿನೇಳು ಆತದತ್ ಎಕ್ಸಾಮ್ತವ ಏನ್ ನೋಡ್ಬೇಕು ಏನ ಎಲ್ಲ ಒಂದ ಹ ಹೆಂಗ್ ಬರ್ಬೇಕು ಅವ್ರು ಹಾಜೇರಿ ಮಾಡ್ತಾರ ಗುತ್ತಿಗೆ ಇಡತಾರ ಗುತ್ತಿಗಾದ್ರ ಸ್ವಲ್ಪ ಅಮ್ಮ
ನಾನ ಹೊಲ ದಾಗ ಕೆಲ್ಸ
ಹ್ಮ್ ಇನ್ನು ಆದ್ರ ಈಗ ಬರೇ ಮಣ್ಣ ಹಾಕ ಶೇತಿ ಮಣ್ಣ ಹಾಕಿದ್ರ ಕಲ್ಗೊಡ್ ಕಡ್ತದ ಅಂತ ಮಾಡೇ ಅಂದಾರ
ಹಾ ಹಾ
ಕಲ್ಲಿ ನೋಕೊಂಡ ಹೋಗಬ ಕಲ್ಲಿಗೆ ಮಣ್ಣ ಹಾಕಿದ್ರೆ ವಸ್ಟ್ ಮಳಿ ಮ ಅಂತಂದ್ರ ಹರ್ಕೊಂಡೋಗಬ ಬಿಡತ
ಮಳೆ ಪರಾಟಿಗೆ ಎಲ್ಲ ಕರೆಕ್ಟಗ್ ಮಾಡ್ಕೊಂಡ್ ಬಿಡರು
ಹಾ ಈಗ ಹಂಗ ನೆಕ್ಸ್ಟ್ ಸಂಡೇಲಿತ್ತ ತೋರ್ಸಕತ್ಡಮ್ಮಳಿ
ಹಾ
ಟ್ ಐತಿ ಅ ಕಕೊಂಡ್ ಬಿಡ್ತಾರ ಒಂದ ನಾಕಕ್ ನಾಕಕ್ ಮಂದಿ ಹೇಳಿದ್ರ ಕಲ್ಲಿ ನೋಡ್ರ ಅೇ ಕಲ್ಲು ಬಿದ್ದು
ಕಲ್ಲ ಅ ಚಿ ಕಟ್ತಣ
ಯಾವ ಮಣ್ಣಕ್ಕೆವಾರ ಶಬ್ಬ ಶಬಕಲ್ಲ
ಹಾ ಕಲ್ ಒಂದ್ಸದ ನ ಹಿಂಗ್ ಈ ತರ ಹೆಂಗ ಕಾಂಪೌಂಡ್ ಮಾಡ್ತಾರಲ್ಲಾ
ಹ
ನಣ
ಹಾಕ ಹಂತಾ
ಹಾ ಹಾ
ಅ
ವಾಯ್ ಸರಿ ಕೇಳ್ತಲ್ಲ ನಾಯಕ ಕಟ್ಕಟ್ ಕೇಳಳ್ಕದ ಹಾ ಇವಾಗಷ್ಟೇ ಆದು ಸರಿಯಾಗಿೆ
ಹ ಪ್ರಶಾಂಂತ ನಾವು ಸ್ಲ್ಪ ವಾಶ್ರೂಮ್ಗೊಂಡಿದೀವಿ ಟಾಯ್ಲೆಟ್ ಕಾ
ಹಾ ಹಾ ಅಣ್ಣ.
ಹಂಗೆ ಮಾತಾಡ್ತಕೊಂತ ಹೊಂಟಿದ್ದೆ ಅದ ನಿನ್ನೆ. ಹಾ ಇಲ್ಲ ಇಲ್ಲೆ ವಾಶ್ರೂಮ ಬಂದಿದೆ ಬಂದಿನಿ ಅದ ನಿನ್ನೆ ಫೋನ್ ಹಚ್ಬೇಕಂತಂದೆ ನಾನ.
ಹಾ ಅಣ್ಣ.
ಅದ ಇಂಟೆ ಎಂಟ ಟ್ರಿಪ್ ನಾಲ್ಕ ಮಂದಿ ಬರಿ ಸೇರಿ ನಾಕ. ಇಬ್ರು ಯಾಡ ಗಂಡಾಳ ಹೇಳಿದ್ವಿ ಇಬ್ಬರನ್ನ.
ಹಾ ಅಣ್ಣ.
ನಮ್ಮ ನಾಕೆ ಮಂದಿ. ಅಂತು ಯಾರ ಸಿಗ್ಲಿಲ್ಲ ಹಂಗಾಗಿ ಯೋಳ ಡ್ರಿಪ್ ಹೊಡದಬಿಟ್ಟಿವಿ ಮಣ್ಣು ಕೈಯ ಎಲ್ಲ ನೆಟ್ಟಾಗಿಬಿಟ್ಟವ.
ಮಣ್ಣ ತುಂಬಾಕನ ಅಣ್ಣ ನೀವೆ ಲೋಡ್ ಮಾಡುದ.
ನಮ್ಮ ಬಾವಿಗಿ ಅದು ಕೃಷಿಹೊಂಡ ಅಂತ ಮಾಡ್ಸಿದಿವ್ಯ.
ಹಾ ಹಾ.
ಆ ಕೃಷಿಹೊಂಡ ಸಲವಾಗಿ ಇಪ್ಪತ್ತೊಂದ ಮೀಟರ್ ಬಾವಿ . ಒಡ್ಡಿಗೆ ಹಾಕ್ಸಿದ್ದೆ ಅದೇ ಮಣ್ಣೆನೈತಿ ಒಡ್ಡಿಗೆ ಹಾಕ್ಸಿದ್ದೆ ಹೊಳ್ಳಿ.
ಎಸ್ಟ ಎಕರೆ ಅದ ಅಣ್ಣ ಹೊಲ.
ಮೂರ ಎಕರೆ ಅದ. ಹಾ ಒಣ ಬೇಸಾಯಿನ ಮೂರ ಎಕರೆ ಅದ.
ಏ ಹತ್ತಿ ಮಾಡ್ಯಾರ ಏನ ಅಣ್ಣ.
ಹಾ ಹತ್ತಿ ಹತ್ತಿ ಈಗ ಹತ್ತಿ ಮಾಡಬೇಕಾಂತ ಮಾಡಿದಿವಿ ನಾನು ಊರಾಗಿರಲ್ಲ ಬೆಂಗ್ಳೂರ್ರಿಗೆ ಹೋಗಬೇಕ್ಂತ ಮಾಡೀನಿ.
ಹಾ ಅಣ್ಣ.
ಅದ ಹತ್ತಿ ಮಾಡಿದ್ರ ಎಣ್ಣೆ ಹೊಡಿಬೇಕು ಗೊಬ್ಬರ ಹಾಕ್ಬೇಕು.
ಹಾ ಹಾ.
ಜಾಸ್ತಿ ಟೈಮ್ ಹಿಡಿತದ ಒಂದು ಏಳೆಂಟು ಎಣ್ಣಿ ಹೊಡೆಸ್ಕೊಂತದ ನಾಲ್ಕೈದ ಸಲ ಗೊಬ್ಬರ ಹಾಕಸಕೊಂತದ.
ಹಾ ಅಣ್ಣ.
ನಿಮ್ಮ ಮನ್ಯಾಗ ಯಾರ ಇಲ್ಲ ಮಾಡೋರು ಅದಕ್ಕ ಹಂಗಾಗಿ ಸುಮ. ತೋಗರಿ ಹಾಕಿ ಒಮ್ಮೆ ಹೋಗರದ ಆಯ್ತ. ಹಾ ನಾವೇ ಮಾಡಬೇಕ ಮನ್ಯಾಗ ಅವ್ವ ಅಷ್ಟ ಅದಾಳ ಅಣ್ಣ. ತಮ್ಮ ಯಾರಿಲ್ಲ ಹ ಒಬ್ರೇ ತಂಗಿದಾಳ ಸ ಸ್ಕೂಲೀಗ ಹೋಗ್ತಾಳ. ಈಗ ಸೆವೆಂತ್ ಕ್ಲಾಸ್.
ಹಾ ಹಾ.
ಹ್ಮ್ ಸೆವೆಂತ್ ಸ್ಟಾಂಡರ್ಡ್ ಅದಾಳ ಹಂಗಾಗಿ. ಸುಮನೆ ಗೊತ್ತಾಗಲ್ಲ ಅವರಿಗಿ. ಹ ಎಣ್ಣಿ ಅವ ಎಣ್ಣೆ ತೊಗೊಂಡಬರ್ಬೇಕ.
ಹಾ ಮತ್ತ ಹೊಡಿಬೇಕಲ್ಲ ಮತ್ತ ಮಳೆ ಬರ್ತದ ಅಣ್ಣ ಒಮ್ಮ ಒಮ್ಮಿ ನೀರ ತರಬೇಕು.
ಹಾ.
ಅದು ವಜ್ಜಿ ಅದ ಅಣ್ಣ ನಮ್ಮದು ಅದೇ ಅಣ್ಣ.
ಹ ಅದೇ ಹಣೆ ಎಲ್ಲಾರ್ದ ಈಗ. ತಾವ ಮಾಡಾಕ ಬಂದಿಲ್ಲ ಅದು ಹೊಳ್ಳಿ ಬಂದ ಮಾಡಿ ಹೋಗಬೇಕ. ಅದ ಎಣ್ಣಿ ಎಂಟ ಎಂಟ ದಿನಕ್ಕ ಒಂಬತ್ತೊಂಬತ್ತ ದಿನಕ ಕುಡಿಬೇಕ. ನಾವ ಹೋಗದ ಬರೋದ ಬೆಂಗಳೂರಲಿಂದ ಊರಿಗ ಹೋಗದ ಬರೋದು ಅಲ್ಲೇ ಟೈಮ್ ಹೋಗ್ಬಿಡ್ತೈತಿ.
ಆ ಖರ್ಚ ಒಳಗ ಎಣ್ಣಿ ಗೊಬ್ಬರ ತಗೋಬಹುದು ಅಣ್ಣ.
ಹಾ ಮತ್ತ.
ಒಬ್ಬ್ರ ಇದ್ರ ಆಗತ್ತ ಮತ್ತ ಹೊಲ ಯಾರಿಗರ ಹಾಕ್ಬೇಕಲ್ಲ ಅದೇನ ಲೀಜ್ ಅಂತರಲ್ಲ.
ಹ ಇದು ನಾವೇ ಮಾಡಿದೈತಿ ಅಂತ ಮಾಡಿದ್ವಿ.
ಹಾ ಅಣ್ಣ.
ಹ್ಮ ಹೂಮ್
ಆಕಿ ನೆಕ್ಸ್ಟ್ ಏನ್ ಓದಕೆ
ಹೂಂ ಹೌ ಹಾ ಹಾ ಎಕ್ಸಾಂ ಕ ಒಳ್ಳಿ ಹಾ ಒಳ್ಳು ಹೋಗಬೇಕಾ ಅದ್ರ ಸಲಾಗ ಈಗ ಹತ್ತಿ ಹಾಕಿ ತೊಗರಿ ಹಾಕಿದ್ದು
ಹಾ
ಎಲ್ಲಾಂದ್ರ ಸುಮ್ಮ ಇದನ್ನೇ ಹಾಕ್ಬೇಕಂತೆ ಹ
ಅಣ್ಣ ಅಲ್ಲ ಅಲ್ಲ ಅಣ್ಣ ಅಲ್ಲಿ ಅಲ್ಲಿ ಗಿಡ ಹೈತಾಳನ್ನ ಅಲ್ಲಿ
ಹೇ ಅಲ್ಲ ಪ್ರಶಾಂತ ಇಲ್ಲೇ ಅದೇನೆ ನಾವ್ ವಾಶ್ರೂಮ್ ಬಂದಿದ್ದೀವಿ
ಹಾ ಅಣ್ಣ
ಹಾ ಯಾರ ಏನ ಅಂದ್ರಲ್ಲ
ಇಲ್ಲಣ್ಣ ಇಲ್ಲಿ ಕ್ರಿಕೆಟ್ ಆಡಾಕತ್ತಾರ ಗ್ರೌಂಡ್
ಹಾ
ಅಲ್ಲ ಬಾಲ್ ಬಂತಲ್ಲಾ ಎಲ್ಲದು ಬಾಲ್ ಅಂತ ಕೇಳಿದ್ರ
ಹ್ಮ್ ಹ್ಮ್ ಹ್ಮ್
ಅದೇ ಅಲ್ಲಿ ಆಯ್ತ ಬಾ ಅಂತಲೇ
ನಾ ಏನ್ ಟೀಮ್ ಕಟ್ಟಿ ಆಡ್ತಾರೆ ಏನ್ ಸುಮ್ಮನೆ ಸಿಕ್ಸ್ ಹೊಡದರ್ ಪಸ್ಟ್
ಇಲ್ಲಣ ಟೀಮ್ ಇಲ್ಲಿ ಲೋಕಲ್ದರ್ ಆಡಕತಾರ
ಬಾವ ಗ್ರೌಂಡಿಗೆ ಬಂದೇನು ಹಾ ಹಾ ನಮ್ ಕಲ್ಲ ನಮ್ಮ ಹಾಸ್ಟೆಲಿಂದ ಹಾಸ್ಟೆಲ್ ಬೆಲ್ಲೆ ಹೂಮ್ ಹಾ ಡಿಪ್ಲಮ್ ಆಡ್ ಆಡ್ ಆಡ್ತೀರನ್ ಕ್ರಿಕೆಟ್ ನೀವು
ಹಾ ಅಣ್ಣ ಆಡೀತೀವಿ ಅಣ್ಣಇದು ಲೋಕಲ್ ಅವ್ರು ಇದಾರೆಯಲ್ಲ ಅವ್ರೇ ಬೆಟ್ಟಾಕಿ ಆಡ್ತಾರಣ್ಣ ನಾವು ಹಾಸ್ಟೆಲ್ಡವರು ಆಡ್ತೀವಿ ಅವಾಗವಾಗ ಅದ ಇಲ್ಲ ಸುಮ್ಮನೇ ನೋಡ್ಕೋತ ಕುಂತೂರ್ತಿವಿ ಇಲ್ಲಿ
ಹಾ ಹಾ ಕೂಟದ್ ಆಗಿತ್ತೇ
ಹ ಅಣ್ಣ ಹಾಗೆತೇ ನಿಮ್ಮ್ದ
ಆ ನಮ್ದು ಅದೇ ಮುಂಜಾಳೆ ಬಿತ್ತಾಕ್ ಹೋಗಿದ್ವಿ ಹತ್ ಗಂಟೆಲಿ ತ ಬನ್ನ ಸ್ವಲ್ಪ ಆಕಡೆ ಈಕಡೆ ಹೋಯ್ತು ಅನ್ನೋಕೆ ಅತ್ತಿದೆನಾ ನಾಳೆ ಮಂಗಳೂವಾರ ಬಿತ್ತಕ್ ಬರಲ್ಲ ವಾರ ಹಿಡಿತಾರಲ್ಲ ಮತ್ ಆ ಕಡೆ ಬುಧವಾರದ ನಾನು ಇರಲ್ಲ ಸುಮನೆಕ ಅಂತ ಹೇಳ ಹುಗನ ಇದ್ ನ ಪರಿಚಯ ಇದ್ದ ನಮ್ಮ ಹೂಡಗನೇ. ಸರಿ ಹೋಗಯ್ಬರ ಬಾರ್ ಹ್ಮ್ ನೀ ಫೋನ್ ಹಚ್ಚಿದಾಗ ಹೊಲ್ದಾಗ ಹೊಂಟಿದೀ ನೋಡು ಅವಾಗ.
ಹಾ ಹಾ
ಅದ ಅವಾಗ ಒಳ್ಳಿ ಫೋನ್ ಹಚ್ಬ ಬೇಕಂದ ಅವ ಏನಂದ. ನೋಡಪ್ಪಾ ಹೊಳ ಬಾಳ್ ಬಿರ್ಸ ಆದ
ಹಾ ಹಾ
ಅವ್ ತೊಗರಿ ಕಾಳ ಬುಳ್ತಾವ ಇಲ್ಲ ಚಕ್ ಮಾಡ್ಬೇಕು ಹಂಗೆ ಸ್ವಲ್ಪ ಹಿಂದೆ ನಿಂತಿರು ಅಂತ ಅಂದ ಅವ ಹ ಹಂಗಾಗಿ ಇದು ಇದು ಒಳ್ಳೆ ಮಾತಾಡದಾಗಗ್ಲಿಲ್ಲಾನ ಇಲ್ಲಿ ಅಚ್ಚತಾನೆ ಅಂತಾನೇ ಮಾಡಿದೆ
ಇಲ್ಲಣ್ಣ ಮತ್ತೆ ನೀವ್ ಹಚ್ಚಲಿಲ್ಲ ಅಂದ್ರಿ ಬಾಳ ಕೆಲ್ಸ ಆದ
ಹ್ಮ ಈಗ ಎರಡ್ ದಿನ ಆಯ್ತು ಗಘಟೆ ಕೆಲಸ ಈ ಉಳ್ಕಿಟ್ಟ ಅಂತ್ರ ಖಾಲಿನೇ ಇರ್ತೇನನೆ
ಹ
ಇವಾಗ ನೋಡಿ ಸರ್ ಅದು ಒಡ್ಡ್ದ್ ಬಿಡತಲ್ಲ ಮಷ್ಯ ಟೈ್ ಸಿಲ್ಲ್ಲಂಗ ಆಯ್ತು ಬರಿೀ ತಿಗಾಡೋದು ಅದಂಗ್ ಮಾಡ
ಹ್ಮ್ ನಾನು ಪ್ರಶಾಂತ್ ಟ್ರೈ ಮಾಡಿದಣ ಅವಲಲಿಾಕಕ್ ಕಾಲ್
ಹಾ ಹ್ಮ್ ಏನಮ್ಮ
ಅಲ್ಲಪ್ಪ ಕಾಲು ಹೊಲಲ್ಲಣ ಅವಂಗ ಹಣ ಇದ್ರಾಗ ಕಾಲು ಹೊಲಲ್ಲ ಹ ಕಂಪ್ಲೀಟ್ ಅಂತ ಮಾಡತ್ತಲ್ಲ
ಹ ಹೌದಾ ಹ ಹಾ ಹಾ ಏನ್ ಆರಾಮಲ್ಲ ಅಲ್ಲಾ
ಹ್ಮ ಆರಾಮ್
ಹ್ಮ್ ಹ್ಮ್
ಬೆಂಗಗಳೂರು ಏನ ಬೆಂಗ್ಳೂರು ಹತ್್ರ ಪ್ರಶಾಂತ್ ಜೊತೆಗೆ ಹೋಗ್ಕಂದ್ರೆ ಹೆಂಗ
ಇಲ್ಲ ಒಂದು ಎಜುಕೇಶನ್ ಅದ
ನೀವು ದುಡಿಯಾಕ ಹೋಗ್ಬೇಕಂದ್ರೆ.
ಹಾ ಆಡರ ಹಿಡಿಬೇಕಂತ. ಹ ಹಿಂಗಾಗಿ ಇಲ್ಲಿ ಏನಿಲ್ಲ ಸುಮ್ನೆ ಆಡಾರ್ ಹೊಡ್ಯದ್ರಾಗಂದ್ರ. ಹ ಕಂಪ್ನಿ ಇದಾಗತ್ತ. ಕಂಪ್ನಿ ಹತ್ ಹದ್ನೈದು ಸಾವಿರ ರೂಪಾಯಿ ಕೊಡ್ತಾರ ಹದ್ನೈದು ಹದ್ನೇಳಳ್ ಕೊಡ್ತಾರೆ ಯಪೊಬ ಬಂದ್ರ.
ಹಣ
ಅದು ಎಂಟು ಒಂಬತ್ ತಾಸ್ ಮಾಡ್ಬೇಕು ಅವ್ರು ಹೇಳ್ದಂಗೆಲ್ಲ ಕೇಳ್ಬೇಕು ನಮಗ ಆಗಲ್ಲ
ಹಾ
ಅದ್ಕ ಇಲ್ಲ ಅಂತೇಳಿ ಸುಮ್ ಆಡ್ರ ಅಂದ್ರ ಬೇಕಾದಾಗ ಉಡ್ಕೋಬೋದು ಸಾಕಾದಾಗ ಉಡ್ ಕೊದ ನಿಲ್ಲ ಸುಮ್ ಅಲ್ಲಿ ದುಡಿಯಪ್ಪ ಎಲ್ಲ ಹೊಡ್ಕೊಂಡ್ರುನು ಒಂದ್ ಸಾವಿರ ರೂಪಾಯ ಅಂತ್ರಕ್ ಹೋಡ್ಕೊಂಡ ಹೋಡ್ಕೊಂತೀನ್.
ಹೊ ಮೇಲಿ ಕಡ ಕಾಣಲ್ಲಿ.
ಹಾ ರೂಮಲ್ ಪಿ ಜಿ ಮಾಡೋ
ಬಿಜಿ ಏನಣ್ಣ ಹ್ಮ್ ಹ್ಮ್
ಹ್ಮ್ ಅಂತೂ ಸಪ್ಪು ಹಚ್ತೀನ್ ತೋ ಈಗೇನ್ ನಂಬರ್ ಇದ್ದಿದ್ದಿಲ್ಲಾ ನನ್ಗ
ಹೌದಣ ಸ್
ಈಗ್ ನೀನಾಗ್ ಹಚ್ಚಿದ್ಯಲ್ಲ ಸರಿ. ಹೀಗಿ ಎಲ್ಲ ಆಗೇತಿ ಸರಿ ಇಡ್ಲ್ಯಾ ಅಂದ್ರ.
ಹಾ ಅಣ ಸರ್